ಹಲೋ ಕೇಳಿಸತಿಲ್ವಾ
ಹಾ ಈ ಕೇಳಿಸ್ತಿದೆ
ಹ ಆಗ್ಲೇನೋ ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತು ಅನ್ಸುತ್ತೆ
ಹ್ಮ ತಿರಿಬೇಕಕ್ಕು
ಅ ಇಲ್ಲ
ಹ್ಮ ಆರಾಮಪ್ಪ ನಿಮ್ಮ್ ಮನೇಲಿ
ಹ್ಮ ಎಲ್ಲಾ ಆರಾಮ್ ಯಾವಾಗ ಬಂದ್ರಿ ಊರಿಂದ
ಊರಿಂದ ಮೊನ್ನೆ ಬಂದೆ ಹ್ಮ್ ನೀನ್ ಮತ್ತೆ ಹೋಗೋದವ್ರರಿಗೆ
ಹೋಗ್ಬೇಕು ಎಕ್ಸಾಮ್ಸ್ ನಡೀತ ತಾಯದಾವ ಅದೇನು ಹಓ ಅ ಆದ್ಮೇಲೆ ಹೋಗೋದು ನಮ್ಮ ಮನೇಲಿ ಕಾಲ್ ಮಾಡಿದ್ರು ಅಂದ್ರೆ ನಮ್ಮ್ ಮನೇಲಿ ಇವಾಗ ನಾಯಿ ಸಾಕಿದೀವಾ ಅದು ಹೆಂಗೆ ಅಂತ ಅ್ರೆ ನಾವ್ ಮಲಗ್ದಾಗ ಅಂದ್ರೆ ಕಟ್ ಆಕ್ತಿದ್ವಿ ಮುಂಚೆ
ಹ್ಮ್
ಇವಾಗ ಬೇರೆ ನಾಯ ಬರುತ್ತೆ ಕಡಿಯುತ್ತೆ ಆಗ್ಲ್ಲ ಏನಕ್ಕೆ ಅಂತ ಅದಕ್ ಹೆಂಗೆ ಅಂದ್ರೆ ಆಗ್ಲೆಲ್ಲಾ ವಾಕಿಂಗ್ ಕರ್ಕೊಂಡ್ ಹೋಗ್ಬೇಕು ಮತ್ತೆ ಬೇರೆವ ಜಾಸ್ತಿಗಳಳೋದು ಅದು ಹೆಂಗೆ ಅಂದ್ರೆ ಅದ ಒಂದ್ಲ ಬೋಗಳದ್ರೆ ಒಂದ ಫೈವ್ ಹಂಡ್ರೆಡ್ ಮೀಟರ್ ವರೆಗೂ ಕೇಳಳ್ಸುತ್ತ ಅಷ್ಟು ದೊಡ್ಡ ಬಾಯಿ ಇವಾಗ ಸ್ವಲ್ಪ ದೊಡ್ಡ ಆಾಯ್ತಾ ಬೇರೆ ನಾಯಗಳಲ್ಲ ಎದುರುಸುತ್ತೆ ಅದಕ್ಕೆ ಕೈ ಬಿಟ್ಟ ಬಿಿಟ್ಟಿದ್ದೀವಿ ಅಡ್ಡಾಡ್ಲಿ ಅಂತ ಆ ಆಡ್ಡಾಡುತ್ತೆ ಇವಾಗ ಬಿಸ್ಲು ಅಲ್ಲ ಮನೆ ಒಳಗ ಬಿಟ್ರೆ ಎಲ್ಲೂ ಹೋಗಲ್ಲ ಅಂದ್ರೆ ಅದಕ್ ಟೈಮಿಂಗ್ಸ್ ಆರು ಗಂಟೆಗೆ ಒಳಗ ಮಲ ಮಲಗುತ್ತೆ ನಾವು ಅಪ್ಪಾಜಿ ಪಕ್ಕನೇ ಮಲಗೋಗ್ಬೇಕ ಅದು ಓಕೆ
ಹ್ಮ್
ಬೇರೆ ಎಲ್ಲೂ ಮಲ್ಗಲ್ಲ ಆರು ಗಂಟೆ ಆಗ್ ಇದಗೆ ಸ್ವಲ್ಪ ಬೆಳಕ್ ಬಂದ ತಕ್ಷಣ ನಮ್ ವಿಂಡೋ ನಮ್ಮ್ ಮನಲಿ ಎದ್ಬಿಡುತ್ತೆ ಹೊರ ಬಿಡೋವರೆಗೂ ಬಿಡಲ್ಲ ಹೊರಕ್ ಬಿಟ್ಟಿರ್ತಿೀವ ಆರು ಗಂಟೆಯಿಂದ ಒಂದ್ ಹತ್ತು ಗಂಟೆವರೆಗೂ ಅಡ್ಡಾಡುತ್ತೆ ಹತ್ ಗಂಟೆಯಿಂದ ಬಿಸಿಲು ಸ್ಟಾರ್ಟ್ ಆಗ್ಬಿಡುತ್ತಲ್ಲಾ
ಹ್ಮ ಹಾ ಹಾ ಹಾ
ಗತ್ತೆ ಮತ್ತೆ ಅದಕ್ಕೆ ಹೆಂಗೆ ಅಂದ್ರೆ ಇವಾಗ ಚಿ ಮಕ್ಳಿಗೆ ಊಟ ಮಾಡಿಸ್ತಿರ್ತೀವಿ ಅಲ್ವಾ ಸ್ವ ಸ್ವಲ್ಪ ಕಲ್ಸಿ ಕಲ್ಸಿ
ಹ್ಮ
ಆತರ ಅಭ್ಯಾಸ ಮಾಡಿರೋದು್ ನಮ್ಮ ಅಕ್ಕ ಸೊ ಹಗೆ ಅಭ್ಯಾಸ ಅವಳು ಅದು ಸುಮನೆ ಮಲಗಿರುತ್ತಾ ಚಿನ್ನ ಬಾರ ಊಟ ಮಾಡುವ ಅಂದ ತಕ್ಷಣ ಓಳ್ ಬಂದ್ಬಿಡುತ್ತೆ
ಹಾ
ದಿನ ನಾವು ನಮ್ಮ ಮನೇಲಿ ನಾನ್ ವೆಜ್ಜೇ ಮುಟ್ಟಲ್ಲ ಅದಕ್ಕೋಸ್ಕರ ನಾನ್ ವೆಜ್ ನಮ್ಮ್ ಅಕ್ಕ ಪಾಪ ಎಲ್ಲಾ ಮುರಿದು ಎಲ್ಲಾ ಎಲ್ಲಾ ತೆಗ್ದ ಹಾಕುತ್ತೆ
ಹ್ಮ್ ಯಾರ್ ಅಭ್ಯಾಸ ಮಾಡ್ಸಿದ ಅದಕ್ಕೆ
ನಮ್ಮ ಅಪ್ಪಾಜಿ ಅದು ಮುಂಚೆ ಹೆಂಗೆ ಅಂದ್ರೆ ನಾವು ಮಂಡಾಕ್ಕಿ ಮಾಡುವರ ಮಂಡಕ್ಕಿ ಚಪಾತಿ ಪಡ್ಡು ಇಡ್ಲಿ ಎಲ್ಲಾ ತಿಂತಿತ್ತು ನಾವ್ ಒಪ್ಪಾಜಿ ಅದು ಚಿಕನ್ ಅಭ್ಯಾಸ ಮಾಡ್ಸದಾಗಿಂದ ತಿನ್ನೋದ್ ಬಿಟ್ಟು ಪುಡ್ತು ಮುಂಚೆ ನಾವ ಏನಾದ್ರು ಚಪಾತಿ ಮಾಡ್ತಿದೀವಿ ಅಂದ್ರೆ ಕಾಯ್ಕೊಂಡು ಕೂರೋದು ಹಾಕ್ಲಿಲ್ಲ ಅಂದ್ರೆ ಬೊಗುಳ್ತಿತ್ತು ಚಪಾತಿ ಎಲ್ಲ ತಿನ್ಕೊಂಡ್ ಚೆನ್ನಾಗಿತ್ತು ನಾವು ಒಪ್ಪ ನಾನ್ ವೆಜ್ ಅಭ್ಯಾಸ ಮಾಡ್ಬಿಡ್ತು ನಾನ್ ವೆಜ್ ಅಭ್ಯಾಸ ಮಾಡ್ದಾಗಿಂದ ಎಲ್ಲಾ ತಿನ್ನೋದೇ ಬಿಟ್ಬಿಡ್ತು
ಈಗ ಆ ತರದದೆಲ್ಲ ಏನೋ ತಿನ್ನದಿಲ್ಲ ಬರಿೀ ಅದಷ್ಟೇ ತಿನ್ನೋದು
ಹಓ ರೈಸ್ ಹಾಕು್ರೆ ರೈಸ್ ಜೊತೆ ಕಬಾಬ್ ಹಾಕ್ಬೇಕು ಆತರ ಹ್ಮ್ ಹಲು ಅನ್ನ ಹಾಕ್ರೆ ಅದ್ರ ಜೊತೆಗೆ ಸಕ್ರಿಯ ಆಗ್ತ ಬೆಕ್ಕು ಕಂಡೀಷನ್ಸು
ಯಪ್ಪ ಡಿಮ್ಯಾಂಡ ಫುಲ್ಲು
ಹ್ಮ ಸಿಟ್ಟಾಗ ಮಲ್ಕೊಳ್ಳುತ್ತೆ ಮತ್ತೆ ನಮ್ಮ್ ಒಪ್ಪಜಿನೇ ವಾಕಿಂಗ್ ಕರ್ಕೊಂಡ್ ಹೋಗ್ ಬರ್ಬೇಕು ಯಾರ್ ಕರದ್ರು ಹೋಗಲ್ಲ ಹ ಹೋಗಲ್ಲ ಅಲ್ಲೇ ಕುೂತ್ಕಡದ್ ನಾ ಪ್ಪಜಿಂದ ಬಚ್ಚಿಿಕೊಳ್ಳುತ್ತೆ
ಹ್ಮ್
ಹಗೆ ಓ ನಿಮಗೆ ಪೆಟ್ಸ್ ಅಂದ್ರೆ ಇಷ್ಟ
ಸ್ವಲ್ಪ್ಯಸ ಹ್ಮ್ ನನಗ್ ಇಷ್ಟಪಟ್ಟ ನಮ್ಮ್ ಮನೆಯಲ್ಲಿ ನಮ್ಮ ಅಮ್ಮ ಬಿಡಲ್ಲ ಸಾಕಕ್ಕೆ ಅದಕ್ಕೆಲ್ಲ ನಮ್ಮ ಅಮ್ಮಂಗ ಅದೆಲ್ಲ ಇಷ್ಟ ಆಗಲ್ಲ ಅಂತ ಅಂತೇಳ್ಬಿಟ್ಟು ಚಿಕ್ಕೋರಿದ್ದಾಗಿಂದನ ನಾವು ಕೇಳ್ತಾನೆ ಇದ್ದೀವಿ ನಾವ್ ಅಮ್ಮನಗೆ ಅ ಬರಣ ಬೆಕ್ಕು ಅಷ್ಟ ಇಷ್ಟ ಆಗಲ್ಲ ನನಗೆ ಬನ ನಾ ಇಷ್ಟ ತಗೊಬರ ನಾ ನಾವು ಸಾಕಣ ಎಲ್ಲಾರ ಸಾಕ ಆತಾರೆ ಚೆನ್ನಾಗಿರತ್ತೆ ಅಂದೆಲ್ಲ ಅಂತ ಹೇಳಿದ್ರೆ ಹಮ್ಮ ಇಲ್ಲ ಅದೆಲ್ಲ ಗಲಗ್ ಮಾಡುತ್ತೆ ಅದನ್ನೆಲ್ಲಾ ತಗ್ದಾಕ್ತೀನಿ ಅಂತಂದ್ರೆ ತಗ ಮುಂದಿಟ್ಕೋ ನಿಮಗೆ ಮಾಡೋದತ್ತು ಚ ಉಬೇರ ಮಾಡ್ಬೇಕಾ
ಹ್ಮ್ ಅಂದ್ರೆ ನಮ್ಮಅಮ್ಮನು ಮುಂಚೆ ಬೈಕ್ ತೀದ್ರು ನಾಯಿ ಎಲ್ಲ ಬೇಡ ಹಂಗೆ ಹಿಂಗೆ ಅಂತ ಬೈತಿದ್ರು
ಹ್ಮ್
ನಾ ಇವಾಗ ನಾವಮ್ಮ ತಗೋ ಬಂದಿದ್ದೀಿವ ನಮ್ಮ ಅಮ್ಮಾನೇ ಸ್ನಾನ ಮಾಡ್ಸುತ್ತೆ ನವು ಊಟ್ಟಕ್ ಹಾಕಿಲ್ಲ ಅ್ರೆಾ್ ಒಮ್ಮನ ಹಕುತ್ತೆ ಅದೆಲ್ಲ ನಾವು ಸ್ವಲ್ಪ ಕಾಣೆ ಆದ್ರೆ ಬಾರ ಮೂ ಮಸಾಜ್ ಮಾಡ್ತೀಿ ಅಂತ ಕರ್್ಬಿಟ್ಟತಲ್ಲ ಎಲ್ಲ ಹೆಿಂಗ ಅಂತಿರುತ್ತೆ ಹ ಅಂದ್ರೆ ಅದು ಹೊರ್ ಇದು ಗಲೀಜ್ ಮನಲೆೆಲ್ಲಾ ಮಾಡಲ್ಲ ಹೊರಗಡೆ ಫುಲ್ ದೂರ ಹೋಗ್ಬಿಟ್ಟು ಮಾಡುತ್ತೆ ತ್ತ
ಹಾ ಅಂದ್ರೆ ಏನು ನೀವು ಅ ಚಿಕ್ಕದಿದಾಗಿಂದಾನೂ ಬೆಳೆಸಿದೀರ ಅಥವಾ ಟ್ರೈನ್ ಮಾಡಿರೋ ಇದನ್ನ ತೊಗೋ ಬಂದಿರದ
ಇಲ್ಲ ಇಲ್ಲ ಚಿಕ್ಕದು ಒಂದು ಟೂ ತ್ರೀ ಮಂತ್ಸ್ ಇದ್ದಾಗ ಅದು ಏನಾಗಿತ್ತು ಅಂದ್ರೆ ನಮ್ಮ್ ಅಕ್ಕ ಮ ನಾವು ನನಗ್ ಮುಂಜಾನನುೂ ನಾಯಿ ಅಂದ್ರೆ ಇಷ್ಟ ಇಲ್ಲಿ ಯಾವ್ದಾದ್ರು ಬೀದಿಿನಾಯ ಸಿಗ್ಲಿ ಯಾವ್ದಾದ್ರು ಮರಿ ಹಾಕಿಲಿ ಎತ್ಕೊಂಡ್ ಬಂದ್ಬಿಡ್ತಿದ್ದೆ ಬಟ್ ಅವ ಇರ್ತಿರ್ಲಿಲ್ಲ ಒಂದ್ ಸಾಯದ ಇಲ್ಲಾಂದ್ರೆ ಎಲ್ಲಾದ್ರೂ ಹೋಗೋದು ಒಂದು ದೇ ಒಂದ್ ನಾಯಿ ಸಿಕ್ಕಿತು ಅಂತ ಸಾಕಿದೆ ಅದು ಚೆನ್ನಾಗಿತ್ತು ಚಿಕ್ಕದು
ಹ್ಮ
ಒಂದ ತಿಂಗ್ಗಳು ಏನೋ ಅಂದ್ರ ಯಾವ ನಾಯ್ ತಗೋ ಬಂದ್ ಒಂದ ತಿಂಗಂಗಳು ಮೇಲೆ ಇರ್ತಿರ್ಲಿಲ್ಲ ನ ಮನೇಲಿ ನಾವು ಪಜಿ ಚಿಕನ್ ಹಾಕೋದು ಅದು ತಿಂದು ಏ ಜೀರ್ಣ ಹಾಕ್ತಿರ್ಲಿಲ್ ಏನೋ ಗೊ ಸಾಯೋದು ಇಲ್ಲ ಎಲ್ಲಾದ್ರೂ ಹೋಗ್ತಿತ್ತು ಸರಿ ಬಿಡ್ ಈ ನಾಯ್ಕ್ ಚೆನ್ನಾಗಿತ್ತು ರಾಮು ಅಂತ ಹೆಸರಿಟ್ಟಿದ್ವಿ ಫಸ್ಟ್ ಎಲ್ಲ ಜಿಮ್ಮಿ ಅಂತ ಇೇಡ್ತಿದ್ವಿ ಇದು ಚೆನ್ನಾಗಿತ್ತು ನೋ ಮತ್ತೆ ಮದ್ವೇಗೆ ಅಂತ ಹೋಗಿದ್ವಿ ಆಂಧ್ರ ಸೈಡ್ ಎಲ್ಲ ನಮ್ಮ ಅಕ್ಕ ಮದುವೆ ಆಗಿದ್ದು ಅಲ್ಲಿ ಹೋದಾಗ ನಮ್ಮ ಪಜೆಗ ಇದು ನಾಯಿ ಕಾಣ್ಸಯ್ತ
ಹ್ಮ್
ಅವ್ರು ಕೊಡ್ತಿಲ್ಲಾ ನಾವು ಉಪ್ಪಜಿ ಬಿಡ್ತಿಲ್ಲಾ ಇಲ್ಲ ಸಾಕ್ತಿೀವಿ ಸಾಕ್ತಿೀವಿ ಅಂತ ತೌರಿ ಆರೇಏನೋ ಮರ್ಯಕೆತ್ತು ಮತ್ತಂತೆ ಅದ್ರಲ್ ನಮ್ ಮೂರ ಏನ ಲಾರಿ ಅಡಲ್ ಬಿದ್ದು ಸತ್ತೋಗಿದಾವೆ ನ ಪದು ಹಕೊ್ ಬಂದ್ಬಿಡ್ತು ಬಸ್ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ಅವ್ರು ನಾವು ಹೋಗಿದ್ ಬಸ್ ಡ್ರೈವರು ಇದನಾದ್ರು ಕೊಡ್ರಿ ಇಲ್ಲ ನಿಮ್ಮ್ ಮನೇಲಿ ಇರೋದನಾದ್ರು ಕೊಡ್ರಿ ಅಂತ ಕಂಡೀಷನ್ನು ನನಗೆ ಇದು ತಂದಾಗೇನ್ ಇಷ್ಟ ಇರ್ಲಿಲ್ಲ ನಾನ್ ಮುಂಚ ಅದ್ ಸಾಕಿದ್ನಲ್ಲ ಅದು ಇಷ್ಟ ಆಯತು ನಂಗೆ ಅದ್ ನಾವ್ ಬಂದ ತಕ್ಷಣ ಫುಲ್ ಎಗ್ರಿ ಎಗ್ರಿ ಬರ್ತಿತ್ತು
ಹ್ಮ್
ನಾವ್ ಅಪ್ಪಾಜಿನ ನನ್ ವಾಶ್ರೂಮ್ ಹೋಗ್ಬರತಿ ಮುಂಚೆ ಸಾಕಿರೋದ್ ಕೊಟ್ಟು ಇದು ಉಳ್ಸ್ಕೊಂಡ್ ಬಿಿಡ್ತ್ತುು ಫುಲ್ ಮಾತಾ ಆಡ್ಸಿರ್ಲಿಲ್ಲ ನಾನು ನ್ ಅಪ್ಪಾಜಿನ ಫುಲ್ ಅತ್ತಿದ್ದೆ ಹ ನಾ್ ಅಪ್ಪಾಜಿ ಹೊರ್ಗಡೆ ಬಿಟ್ಟ ಹೋಗಿಿದ್ ನ ಮಳೆ ಬರ್ತಿದ್ ನ ಅಮ್ಮ ಕರ್ಕೊಂಡ್ ಬರ್ೋಗು ಅಂದ್ರುನು ಅಲ್ಲೇ ಇರ್ಲಿ ಅದು ನನಗ್ ಬೇಡ ಅದು ಅಂತ ಹೇಳಿದ್ದೆ ಫುಲ್ಲು ಐಟ್ ಇತ್ತು ಆಮೇಲ್ ಪಾಪ ಅಂತ ಹೇಳ್ಬಿಟ್ಟು ಒಳಗ್ ತಂದ್ ಬಿಟ್ಟಿದ್ವಿ
ಹ್ಮ್
ಅಂದ್ರೆ ಎಲ್ಲಾ ತರ ಮಾತ್ ಕೇಳ್ತಿರ್ಲಿಲ್ಲ ಅವಾಗೂ ಸಿ ಬುಗ್ಲೋದು ಹಂಗ್ ಮಾಡೋದು ಆಹ ಇದು ನಾವು ಬೈಕ್ ಮೇಲ್ ಕೂರ್ಸೋದು ಅಂತ ಕಲ್ಸಿರ್ಲಿಲ್ಲ ಅದಕ್ಕೆ ಅದದಕ್ಕೆ ಇವಾಗ್ಲುೂ ಬೈಕ್ ಮೇಲ್ ಕೂರಲ್ಲ ಅದನ್ ಬಿಟ್ರೆ ಇವಾಗ ಸ್ವಲ್ಪ ನಾವೇನ್ ಅನ್ಕೊಂಡಿದ್ವಿ ನನಗ ಒಂದ್ ತಿಂಗಳಾಗೋವರ್ಗೂ ಭಯ ಎಲ್ಲಾ ಮರಿ ಒಂದ್ ತಿಂಗ್ಳ ಆದ ತಕ್ಷಣ ಸಾಯೋದು ಇದ ಹೆಂಗೋ ಏನು ಅಂತ ಇವಾಗ ಆಕಷ್ಟಟ್ ಬಂದ್ರೆ ಒಂದು ಹ್ಮ್ ಮೂರು ವರ್ಷ ಆಗುತ್ತೆ ನಾವು ತಗೋಬಂದು ಕ ಬಾಗ ಕುೂತ್ಕೋ ಅಂದ್ರೆ ಕುೂತ್ಕೊಳ್ಳುತ್ತೆ ಬಾರೋ ಅಂದ್ರೆ ಬರುತ್ತೆ ಅಪತ್ ಪತ್ರ ಹೋಗುವ ಅಂದ್ರೆ ನಮ್ಮಪ್ಪಾತ್ರ ಹೋಗುತ್ತೆ
ಹ್ಮ್
ಇಲ್ಲ ನಿಮ್ಮಮ್ಮ ಮಸಾಜ್ ಮಾಡುತ್ತ ಹೋಗುವ ಅಂತಂದ್ರೆ ನಾವ್ ಅಮ್ಮ ಹತ್ರ ಹೋಗುತ್ತೆ ಹಂಗೆ ಟ್ರೈನ್ ಮಾಡಿದ ರೋ ನಾಯಿ ನನಗ್ ಇಷ್ಟ ಆಗಲ್ಲಪ್ಪಾ ಅದು ಅಯ್ಯೋ ಅನ್ಸಿ ಟ್ರೈನ್ ಮಾಡ್ತಾರ
ಹೌದೌದು ತುಂಬಾ ಕ ಇದು ಕಟ್ಟು ಮಾಡ್ತಾರೆ ಅಂದ್ರೆ ಕೆಲವೊಬ್ರಲ್ಲ ಮಾಡ್ತಾರಲ್ಲ ಅ ಊಟ ಕೊಡ್ತೀನಿ ಅದ್ ಮಾಡು ಇದ್ ಮಾಡು ಅಂತ ಹೇಳ್ಬಿಟ್ಟು
ಹ್ಮ ನಮ್ಮದಂದ್ರೆ ಚಿಕ್ಕದ ಇದ್ದ ಾನ ನಾವೇ ಸಾಕಿರೋದಲ್ವಾ ಅದು ಆಲ್ಮೋಸ್ಟ್ ಸತ ಆಗುತ್ತೆ
ಹ್ಮ್ ಹ್ಮ ಹ್ಮ
ಇವಾಗ
ಹ್ಮ್
ನಾವ್ ಅಪ್ಪಾಜಿ ಇವಾಗ ಬೈದಿ ಇರುತ್ತಾ ಏನಾದ್ರರು ತಿಂದ ಇಲ್ಲ ಅಂದಾಗ ಸೀತಾಮಲ್ ಹಕೊ್ಬಿಟ್ಟಿರುತ್ತೆ ಅವಾಗ ಇ್ ತಿಂದ್ರೆ ಅಷ್ಟೇ ವಾಕಿಂಗ್ ಕರ್ಕೊಂಡ್ ಹೋಗೋದು ಅಂತ ಹೇಳುತ್ತೆ ಆಾಗ ತಿಿಂದ್ಬಿಡುತ್ತೆ ಗಬ್ಬ ಗಬಾ ತಿಂದು ನಾವು ಅಪ್ಪಜಿಗ ಅದು ಹಿಂಗೆ ಎಗರ್ಬಿಟ್ಟು ಅದು ಕಾಲಿ ಕಾಲಿರುತ್ತಲ್ವಾ ಅದ್ರಲ್ಲ ನಮ್ಮ ಅಪ್ಪ ಜಿ ತೋಡನ ಹೆಂಗಗೆ ಕರಿ ಇತಿರುತ್ತೆ ಬಾ ಬಾ ಬಾ ಅಂತ ಹ ಕ ಕ್ಯೂಟ್ ಅನ್ಸುತ್ತಪ್ಪಾ ನಾಿ ಇದ್ರೆ ಮನೇಲಿ
ಹೌದು ನಂಗೂ ಇಷ್ಟ ತುಂಬಾ ಇಷ್ಟ ಆದ್ರೆ ಏನ್ ಮಾಡುದು್ ನಮ್ಮ್ ಅಮ್ಮ ಬಿಡಲ್ಲ
ಹ್ಮ್
ಹ್ಮ್ ಹ್ಮ್ ಚಿಕ್ಕವರಿದ್ದಾಗ ನಾವು ಎಷ್ಟು ಒಂದ್ಸರಿ ಕೇಳಿದ್ದೇವೆ ನಾವ್ ಅಪ್ಪ ಸಿಿಗುನು ಇಷ್ಟ ನಾ್ ಅಮ್ಮ ಹಂಗ ಅಂದ್ರೆ ತಾವ ಅಪ್ಪಾಜನ ಏನ ಆಮಲ್ಲ ಬಿಡ ಹೋಗ್ರ ಅಂತ ಹೇಳಿ ಸುಮ್ಮನಾಗಿಬಿಡ್ತಾರೆ
ಮನೇಲಿ ಒಬ್ರಗ್ ಇಷ್ಟ ಇಲ್ಲ ಅಂದ್ರರು ತರಕ್ ಆಗಲ್ಲ
ಹೌದು ಎಲ್ಲರಿಗೂ ಇಷ್ಟ ಅಂದ್ರರೆ ಹೆಂಗೋ ಮನಸು ಮಾಡ್ಬೋದು
ಹ್ಮ್
ಹ್ಮ್
ಏನು ಮಾಡಕ್ಕ ಆಗಲ್ಲ ಹಂಗೆ ಬೇಕು ಓಕೆ ಅಂದ್ರೆ ಇಷ್ಟ ಆಗ್ತಿತ್ತೇನೋ ನಮ್ ಮನೇಲಿ ಇತ್ತು ಬಟ್ ಅದ್ಯಾರ್ನು ಮುಟ್ಟಸ್ಕೊತಿರ್ಲಿಲ್ಲ
ಅದೇ ಅಥರಿ್ಯಕ್ತ ಯಾರನ್ನೂ ಮುಟ್ಸ್ಕೊತ್ರ ಓ ಹ್ಮ್
ಮಟಿಲ
ಹೆ ಇವಾಗನು ಆಯ್ತಾ
ಹ್ಮ್ ಇವಾಗ್ಲುೂ ಐ್ತೆ ಈ ನಮ್ದ್ ನಾಯಿ ಇರೋದಕ ಅ್ ಬಕ್ ಬರಲ್ಲ ಮೇಲ್ಗಡೆ ಮನೇಲಿ ಇರುತ್ತೆ
ಹ್ಮ್ ಹ್ಮ್ ಹ್ಮ್ ಚಿಕ್ಕದಿದ್ರೆ ಹೆಂಗ ಚೆನ್ನಾಗೆ ಅದು ನಾಯ ದೊಡ್ಡದೇ ಆಗಬಾರ್ದು ಚಿಕ್ಕದೇ ಇರಬೇಕು ಅವಾಗಷ್ಟು ಚೆನ್ನಾಗಿರುತ್ತೆ
ಹ್ಮ ಹಂಗಂದ್ರೆ ಚಿಕ್ಕ ಬೆಳಿ ಅಲ್ಲಲ್ಲಾ
ಹೌದು ಬೇರೆ ಬೇರೆ ಬ್ರೀಡ್ ಇರುತ್ತಲ್ಲ ತಗೋಬೇಕಷ್ಟೆ
ಹ್ಮ
ಮತ್ತೆ
ಮತ್ತೆ ಎಂತ ಇಲ್ಲ ನೋಡ್ ಹೇಳ್ಬೇಕ ನೀವ ಹೆಂಗಿದೆ ವೆದರ್
ಅದೇ ಅಪ್ಪ ಬಿಸಲು ಫುಲ್ಲು ಎಲ್ಲಾ ಕಡೆನೂ ಒಂದ್ಸರ್ತಿ ಮಳೆ ಬರುತ್ತೆ ಒಂದ್ಸರ್ತಿ ಬೆಸ್ಲು
ಹೌದೌದು ನಾವಿರೋ ಕಡೆ ಅಂತೂ ವೆದರ್ನ ಪ್ರಿಡಿಕ್ಟ್ ಮಾಡಕೆ ಆಗಲ್ಲಪ್ಪ
ಹ್ಮ್ ಯಾವಾಗ ಅದೇ ಅದೇ ಬೆಳಿಗ್ಗೆ ನೋಡಿದ್ರೆ ಮೋಡ ಮುಚ್ಚಿ ಚತೆ ಇವ ನೋಡಿದ್ರ ಹೆಂಗಗೆ
ಹ ಒಂದ್ ಸ್ವಲ್ಪತ್ತಗೆ ಮಳೆ ಬಂದ್ಬಿಟ್ಟಿರುತ್ತೆ ಏಏನು
ಹತ್ತ
ಹ್ಮ್ ಮತ್ತೆ ಎಲ್ಲೂ ಹೊರ್ಗಡೆ ಹೋಗಲ್ವಾ ಹ್ಮ ನಾನು ಹೋಗ್ಬೇಕು ಇವವಾಗಿ ಅದೇ ನೀವು ನೆನ್ಸ್ ಕಣನ ಕಾಲ್ ಮಾಡ್ಬಿಟ್ಟು ಹೋಗೋಣ ಅಂತ ಸುಮ್ಮ್ನೆ ಅದ
ದನು ಮತ್ತೆ ಅರ್ಜೆಂಟ್ ಐತೆನೋ ಬಿಡುು
ಓ ಸರಿ ಅಷ್ಟೊಂದೇನ್ ಅರ್ಜೆಂಟ್ ಇಲ್ಲ ಇವ ಇನ್ನೇನ್ ಟೈಮ್ ಆಗುತ್ತಲ್ಲ ನನಗ್ ಕ್ಲಾಸಸ್ ಬೇರೆ ಇರುತ್ತ ಆನ್ಲೈನ್ಲ್ಲಿ ಹೋಗ್ ಬಂದ್ಬಿಡ್ಬೇಕು ಅಂತ
ಹ್ಮ್ ಹಬಾಂಗತ್ರ
ಹ್ಮ್ ಒೋಗಬಂದ್ ಮಾಡ್ತೀನಿ ನಿಮಗೆ
ಹ್ಮ್ ಸರಿ ಆಯ್ತು ಹುಷಾರು
ಸರಿ ಆಯ್ತು